ಹಲೋ ಕೆಳಸತ್ಲೇ ಹ್ಮ್ ಹೇಳ ತರುಣ್.
ಊಟ
ಊಟ ಹಿನಾ ಇಲ್.
ಹ್ಮ್ ಊಟ ಮಾಡಿಲ್.
ಹ್ಮ್ ನಿಂದು.
ನಮ್ದ್ ಆಗೈತಿ ಎನ್ ಕೆಲ್ಸ ಐತಿಲ್ ನಾಳೆ ನಿಂದ್.
ಏನಿಲ್ಲ ನಮ್ ಅಪ್ಪ ಒಂದ ನಂಬರ್ ಕಸ್ಯ ಪಾಸ ಇಸಕೊಂಡ್ ಬಂದ್ ಬುಡುದ್ ಅಷ್ಟ.
ಇಸ್ಕೊಂಡ ಅಡ್ಡಯಾಡ್ ಬರುದ್ನ.
ಹ್ಮ್ ವೀರ್ಯಾಗ್ ಕೇಳಿನಪ್ಪ ಒಂದ ಮಾತ್ ಬರ್ತೇನತ್ತ ಹ್ಮ್ ಬರ್ತ್ ನಂದ.
ಅವ್ನ ಯಾಕ್ ಕೇಳಿದ್ದಿ.
ನೀಮ್ಮ ನೀ ಬರ್ತೀ ಇಲ್ಲೋ ಡೌಟ್ ಅದಕ್ ಬರ್ತನ ಅಂದಪ್ಪಾ ಅಂವು ಇತ್ತ ಬರ್ತ ನ ಅಂದ್ನ.
ಹ್ಮ್
ಹ್ಮ್ ಆತಾಳ್ ಬೇಸ್ ಬಾ ಅಂತ ಹೇಳಿದ್
ನಾನ ಮಾತ್ ಕೇಳ್ತ್ನ ಎಲ್ಲಾರ ಬಿಟ್ ತಿಗೋಳಕ್ ಹೊಂಟಾರ ನಾ ಸುಮ್ ಹಂಗ ಹೋಗಿ ಬರ್ತ್ನನ ಅಂತ ಹೇಳ್ತ್ನ.
ಹ್ಮ್
ಅಂವ ಅರ್ಬ್ರಿ ತತೆನಿ.
ಹ್ಮ್ ರೊಕ್ಕನೆ ಇಲ್.
ಹ್ಮ್ ಈಗ ನಮ್ಮ ಪನ್ ಪನಿ ಇದಾಗೈತಿ ಹಿಂಗ ನಮ್ಮ ಪಂದ ಸಿಮ ಐತಿ. ಇಲ್ಲ ಅವ್ರ ಪೋಣಿ ಹಾಕಿದ್ರ ಬರುವವಲ್ ತಪ. ಸಿಮ್ಮ ಬುರಳ್ತ ನೆಡ್ವಾರ್ಕ್ ಇಲ್ಲ ಅಂತ ಬರತ್ತದೆ.
ಹ್ಮ್
ಮತ್ತತ್ ಅವ್ರದ ಸಿಮ್ ನಾನನ್ ಪುಣಕಿರ್ ಬರ್ತೈತೆ ಮತ್ ನನ್ ಸಿಮ್ ಅವ್ರ ಪುಣೆಕಿರ್ನು ಬರ್ತೈತೆ.
ಹ್ಮ್ ಸಿಮ್ಮಿಗ್ ಏನಾಗಿರ್ಬದು.
ಮತ್ ಅದ ಸಿಮ್ ತೊಂದ ಈಗ ಮತ್ ಈಗ ನನ್ನ ನನ್ ಪೋನಿ ಹಾಕಿನಲ್ಲಾ.
ಹ್ಮ್
ಅ ಬರ್ದೈತಿ ಅವ್ರ ಪೊಂಡ ಅವರ್ಷಿಮ ಬರವಲ್ತ್.
ಏನಾಗೇತ್ ನಾವ್ ಹೊಸ ಶಮಟುಗ್ರರಿ.
ತಗೊತಿವ್. ಒಂದ್ ಹತ್ತು ವರ್ಷ ಆತಂದ ಅದ ನಂಬರ್ ಐತ್ ನಂದ್.
ಹ್ಮ್
ಹತ್ತು ವರ್ಷೆ ಆಗಿದೆ ಅಷ್ಟೆ ನಾ.
ಹ್ಮ್ ಅರವಿ ತುುವಳ ನ ನಾಳೆ ರೊಕ್ಕಾನ ಲೋಡ್ಲ ತುಾಗ.
ನಾಲ್ಲ ಅರಿ ಬಿತ್ತು ಇಲ್ಲಿಯಾ.
ಹ್ಮ್
ಸುಮ ಹಂಗ ಬರ್ತ ಅರಿಬಿ ತೋರ್ತಂದ್ರೆ ಬಯದ ಬರ್ತಾರ ನಮ್ಮ.
ಹ್ಮ್
ಅದ ಐತ್ ನಂದು ಪ್ಯಾಂಟ ಅದ್ನ್ನ ಈರಗಿತ್ಲ ಅದು. ಸರ್ಪ ಅಳಿಗೆ ಬಚಿದನಮನ್ಯಾ.
ಹ್ಮ್
ತಳಗ ರ್ಲ ಹಾಕೈತೆ ಅದ ಬಿಳಿದೆ ಅಲ್ಲಿಗೆ ಅದೇನ್ ನಡಿತೈತಿ. ನ್ನ ಆಕಂಬರನ.
ಹ್ಮ್ ಬಾ
ನಾ ಹೋಗ್ಯಾರ ಹೂಂಡು ಬೇಡ.
ಹ ಲೇ ಪಾ ಎಲೆ ಪ್ರಶಸ್ತಿ ಪನು ಹ.
ಇವತ್ ನಾವೇ ಬಿಡ್ಬೇಕು ಅಂತ ಪ ಇವತ್ತು ಮೆಸೇಜ್ ಆಕ್ಯಾರ್. ಸರಿನೋ ರಾಕ್ಯಾರ ನೋಡ್ ನೆನ್ನ. ಪಿ ಯಾರ ಕಟ್ಟಿಲ್ಲ ಆಪ್ಸಂಟ್ ಕಕ್ಕ ಹ. ರ ಬರ್ತಾರ ಪ್ರಿನ್ಸಿಪಲ್.
ಬಂದಿರ್ಬೇಕ ನಂಗ ಹಂಸಿ ಮಟ್ಟಕ್ಕ.
ಹ್ಮ್ ನಾನಟ್ರ ಬರ ತಾರ್ಪಕ್ಸ. ಅದಕ್ಕೆ ಇವತ್ತು ತರ ಆಂತ್ರ ಕಟಾನಂತ. ಆಂದ್ರೆ ಅದಕ ಬಿಟ್ಟಾನ ಇತ್ತ ಎಲ್ಲಾರನು.
ಬಿಟ್ಟ ಬಿಟ್ಟ ಅಂದ್ರೆ ಎಲ್ಲಾರು.
ನೀ ಏನ್ ಹೇಳ ಹೇಳಿದ್ರಿ ನವಂಗ ಹೇಳಿದ್ರರು ಹಂಗ ಬಂದ್ರಿ.
ಹ್ಮ್ ಲೆಟರ್ ಸೈವ್ ಮಾಡಿಕೊಟ್ಟನ ‌.
ಏನ ಒಂದ ಮಾತ್ ಕೇಳಿಲ್ಲ.
ನಮ್ ಒಬ್ಬ ಇದ್ದ ಹಾಗಳಿಗೆ ಇಬ್ಬ ಪುಣ್ಯ ಮಾತಾಡಕ್ಕಿತ್ತ ನಾಕ್ ಮಂದಿ ಹೋಗಿದಪ್ಪಾ.
ಹ್ಮ್
ನೀ ಬಿಡ್ಲಿಲ್ಲ ಅವ ಯಾರನು ಅದಕ್ಕ ಅವ ಒಬ್ಬ್ದಾ ಅಲ್ಯ.
ಹಾ
ಬಹ ನಿಪಾಯ.
ಹ್ಮ್
ಹ್ಮ್ ಕ ಕೊಡ ಪ ಪ್ಯಾನ್ ಕಡ ನಂಗೂ ನಂಗೂ ಸಾಕಾಗಿದೆ ಏನ್ರ ಮಾಡ್ಕೊತ ಹರ ಸಹಿ ಮಾಡ್ಕೊಟ್.
ಹ್ಮ್
ಅ ಕ ಬಂದ್ಬಿಟ್ಟ ನಾನು.
ಯ ವಡ ವೀಡ್ಯ ಬಂದಪ್ಪ ಬ್ಯಾಗ್ ತಂದ.
ಹ್ಮ್
ಹೊಳೆ ನನ್ ಬ್ಯಾಗ್ ತೊಂಬರ್ ಅಂತ ಹೊಂಟಿದ್ವಿ
ಹ್ಮ್
ಬಂದಪ್ಪ ಅಂದ್ರ
ಹ್ಮ್
ಹ ಹಿರಿಯ ಓಡಿ ಹಿಡದಾ ನಾ ಸುಮ್ಮ ಇತ್ಲಾ ಹೊಳ್ಳಿ ಇತ್ಲಾ ನಾನ್ ನ ನೋಡಿ ಸುಮ್ಮ್ ಬರಾರಗತೆ ಬನ್ನಿ
ಹ್ಮ್
ಇ ತ ಬಂದ್ ಮತ್ ನಾನು ಓಡಿ ಹೋದ್ನಿ ಬಂದಂತೇಹೆಳೇ ಮತ್ತೆ ಇವರ ಸೂರ್ಯ ವೀರ್ಯ ಅಲ್ಲೇ ಇದ್ರ ಅವರು ಬಂದ್ರ ಆಮೇಲೆ ಹ್ಮ ಹ ಮತ್ತ ಚೈತಾ ಒಂದ್ ಆರು ಬರ್ರುವಡ ಅಂತಿ ಚೈತಾಗ
ಹ್ಮ್ ಬಿಡ್ತಾನತ್ ಒಂದ ವಾರ
ಹಾ ಅವಂಗ ಹೊಡಿತ ಎಪ್ಪ ಅನ್ನಿಸ್ತದ ಡಿ ವಟ ಬರಬಾರದ್ ಹೂ ಅವ್ರ ಮನ್ಯಾಗ ಹಂಗ್ ಕಳಿಸಾರ್ ಯಾರ್ ಕಾಲ್ ತೋದ್ರಿ ಏನ್ ಮಾಡ್ತಾರು
ಹ್ಮ್
ಗಾಡಿ ನ ಹತ್ತಾಕ್ ಬರವಲತ್ ಅವಂಗ
ಹ್ಮ್
ಮತ್ತ ಹತ್ಯೆ ಹೇಳಿ ನೀ ನಮ್ದ ಶನಿವಾರ ತು ಬಾ ಅಂತ ಹೇಳಿ
ಹ್ಮ್
ಬಾಳ ನೋವಾಗುತ್ತಳ ಅವಂಗು
ಹ್ಮ್ ಬಿದ್ದಾನ್ ಬಾಳ ಕೇಟ್
ಹ್ಮ್ ನೀವ್ ಅನಾರ ಎಲ್ಲಿದಾರ ಅಂತೀಗ
ಉಡುಪಿ
ಉಡುಪ್ಯಾಗ
ಹ್ಮ್
ಹ್ಮ್ ಎವಾಗ ಹೇಳಿಯಾರ
ನಾವ ಯಾವಾಗದ ನಾ ಬಿಡಕ್ ಹೋಗಿದನಲ್ಲ ಮೊನ್ನೆ ಯಾವಾಗದ
ಅಲ್ಲಿ ಉಡುಪಿ ಒಳಗ ಇವತ್ತ ಹೋಗ್ಯಾರೋ
ಯಾರಲಿಲ್ಲ ಮುರುಡೇಶ್ವರ ಇಲ್ಲ ಅಲ್ಲಲ್ಲ
ಮಾರ್ರ್ನಿಂಗ್ ಹೊಡಿತಾರ ಗಾಡಿಯ ನೈಟ್ ಹೊಡಕತಹೋಕಾರೋ
ಮುಂಜೆ ಹೋಕ್ಕಾರ ನೈಟ್ ಲಾರ್ಜ್ ಮಳೆ ಇರುತ್ತೆ ಒಂದ್ ದಿವಸ
ಮುಂಜಾನೆ ಹೋಕಾರೆನ್
ಹ್ಮ್ ಮಳಿ ಐಯತತ್ ಪೈ ಮಳಿ ಐಯತ್
ದುಮಶ್ಯಾನ್ ಮಳಿ ಐತ ಅಂತ ಅಲ್ಲಿ ಮಂಗ್ಳೂರ್ ಆ ಮೂರ್ ನೂರು ಗಾಳಿ ಅಷ್ಟು ಬಿಡ್ತಾರ ಅದು ದಿವ್ಸಕ್ಕೆ
ಹ್ಮ್ ಅದೇ ಕರೆಕ್ಟ್ ಒಂದು ವಾರ ಇನ್ನ ಇನ್ನ ಒಂದು ಹ್ಮ
ಮಂದಿ ಜಾಸ್ತಿ ಆದ್ರ ಮತ
ಹ್ಮ್
ಹ್ಮ್ ಏ ನಾ ಹೋಗದ ಮ್ಯಾಲ ಯಾರ ಕ್ಲಾಸ
ಐದನೇ ಪಿರಿಡ್ ಯಾವುದ
ನಾ ಊಟ ಆಮೇಲೆ ನಿಂತಿದ್ದವು ನೀ ಹೋದ್ ನೋಡಪ್ಪಾ
ನಾವು ಕ್ಲಾಸಿಕ್ ಹೋಗಲಿಲ್ಲ ಭೈ
ಹ್ಮ
ಭಯೋಯ್ತ ಕಂಬಾಯಿ ನಿತ್ ಆಚಿಕಡೆ ಹೋಗಿದ್ರರು ಎಲ್ಲಾರೂ
ಅಟೆಂಡೆನ್ಸ್ ತಗೋಲಿಲ್ಲ
ಹ್ಮ್ ಸಿಯಸ್ ದವರ್ ಜೋಡಿ ಕೊತಬಿಟ್ಟನಾನು ಮುರುಳೆ ಮುರುಳೆ ನಾ ಪಜಾ ಎಲ್ಲಾರೂ ಕೂತ್ ಬಿಟ್ಟು ಹಲೇ ನಾನುಚ್ಕ
ಹಾ ಅಲ್ಲೇ ತಳಗಿದ್ದೀವಿ
ಹ್ಮ್ ಮತ್ತ್ ಪಿವಿಡಿ ಬಂದಿತ್ತ
ಹ್ಮ್
ಅದೊಂಡ ಕುತಿಿ
ಮಂಜೂಳ ಆಡೆ ಹೇಳ್ದ ಫೋನ್ಚೆ ಇಲ್ಲಿ ಮಳಿ ತಿತ್ತುಪ
ಏನಂತ ಹೇಳಿದೆ
ಹ್ಮ ಅರ ಅಂಗ್ಗಡೆಕ್ಷಿದವೆ ಇಲ್ಲ ಹೊರ ಮುಂಜವಕ್ಕ ಊಟಕ್ಕೆ ಮಳಿ ರೀತಿ ಬರ್ತಿವಕ ಪೂರ್ನಂತ ಆಯ್ತಕ್ಕೆ
ನಾನ್ ಲೆಟರ್ ಕೊಡಕ್ ಹೋಗಿದನಿ ಈಗ ತಿಂಟಿ ಅ ಲೆಟರ್ ಕೊಡಕ್ ಹೋಗಿದ್ದ ನಾನ್ ಬಿ ನಾನ್ ಬಿಡಂಗಿಲ್ಲ ಅಂದ್ಲ ಮತ್ತೆ ಎಲ್ಲಟ್ರ ಸೋರ ಸಹ ಮಾಡಕೊ ಆಯ್ತ
ಹ್ಮ್ ಹ್ಮ್ ನಿಮ್ ಹೆಂಗೇಏನಂದ್ರೆ ಜಲ್ಲಿಿ ಬಂದ
ಜಲ್ದಿ ನಾವ ಲೇಟ್ ಆಗತ್ತಲ್ಲ ಅಲ್ಲೇ ನಿ ಕಲಿಯ
ಹ ನಮ್ದ ಯಾವ ಒಂದ್ ಹಳ್ಳಿ ಐತಿಾ
ಹ್ಮ್
ನಾ ಹೇಳ್ ಸುರ್ಯ ಬ್ಯಾಗ ತೊಂಬ ಬನ್ನನು
ಹ್ಮ್
ಹ ಮತ್ತ
ಮೂವತ್ತ ಏನ
ಓ ಚಿ ಬಧ ಕಾ ಮಾಡತ ಹೆಲ್ಲಿ ಮರ ವಿಸ
ಬಂದ್ರ್ರ ಏ ಮಾಡ್ತಾವ ಇಲ್ಲಿ ಅಷ್ಟೇ ಬಂದ್ದು
ತಾಯಿ ಹಾಕು ಅ ಹಾಕು ಹಾಕು ಇನ್ ಹಾಕನ್ ಸಲ ಇಂದೊಂದ್ ಬೇರೆ ಹಾಕಿದ ಒಂದ್ ಬೇರೆ ಒಂದ್ಗಜ ಬಡ್ದ ಕಾಯಿಲ್ಲ
ಹ್ಮ್
ಆಯ್ತು ನಂದ
ಹ್ಮ್
ಆಕಂಬರ್ತ
ಹ್ಮ್ ಅಗ ಬಂದಿದ್ಲ ಅಂದ್ರ ಬ್ಯಾಗ್ ನಾಗ ಐತ್ ನನ್್ರ ಅಗ ಬಂದ್ ಅಲ್ಲೇ ಹಾಕೊಂಡಿಡುದು
ನಮ್ದು ಬ್ಯಾಗದಾಗ ಐತಿ
ಹ್ಮ್
ಹ ಡ್ಯಾನ್ಸ್ ಹೊರ ಮಾಡ ಬುಕ್ಲ
ಎಏಲೆ ಆಡ್ತ ಡನ್ಸ
ಹ ಆಾರ್ಪಳಿತಣ
ಹಾ
ನಾ ಮಾಡ್ಕ ಮಾಡ್ಕ
ಇಲ್ಲಂಡ ಸ ಅವಣಂಗೆ
ಆಗ
ಕಾಲೇಜ್ನ ಇಲ್ಲನ ಇಲ್ಲಿ ಮುಂದ ಡಿಗ್ರಿ ಒಳಗೆಲ್ಲ ಮಾಡ
ಹ್ಮ್ ಬಗ್ರಾಗ ಈಗ ಮಾಡ್ತ ಬಗ್ರಾಗೇ ಮಾಡ್ತವಿ
ಈಗೆಲ್ಲಾ ಮೊದ್ಲು ಮಾಡಯಿಬಟ್ಟ ನಟಾಜ್
ಹದ
ಹಲ್ಲಾ ವನಡನ್
ಮಾಡಡಿಯನ ಮೊದಲ
ಹ್ಮ್
ಇ ಪ್ರಾಯಮದ ಮಾಡ
ಹ್ಮ್ ಈಗೆಲ್ಲ ಡ್ಯಾನ್ಸ್ ಗಸ್ ಮಾಡ್ದ್ ಕೊಟ್ಟೇನೆ
ಹ್ಮ್ ಫ್ರಿಸ್ಟ್ ಬಂದಿದ್ನಾತಲ್ಲ ಅವಾಗ ಡಾನ್ಸ್
ಫ್ರಿಸ್ಟ್ ನಿಂದಿರ್ತೀದ್ದೆ
ಹ್ಮ್ ಹ್ಮ್
ನನ್ನ ಬಾಜು ಒಬ್ಬರು ಹುಡಿಗ್ಯಾರ್ ಇದ್ರು
ಹ್ಮ್
ಭೈ ಪಾಕೆಟ್ ಮಾಡಿ ನಾನ
ಗಾ
ಏನೆ
ಹ ಮತ್ತೆ
ಮತ್ತೆ ಏನಿಲ್ಲ ಕೇಳುಮ
ಮತ್ತೆ ಏನ್ ಹೇಳೋ
ಹ್ಮ್ ಮತ್ ಏನಿಲ್ಲ
ಮತ್ತ ನಾಯಿಊಟ ಮಾಡಿಸಿಲ್ಲ ನಿನಗೆ ಮತ್ ಊಟರ ಮಾಡಸ್ ಮತ್ ನಂಗ
ವಿರೀಶ್ ಅವ್ನಲ್ಲ
ವೀರೇಶನ ಮಾಡ್ತೀವಿ ವೀರೇಶನ್ ಕರಿ ಬೇಕೇನು
ಏ ಪಾಪ ಇರ್ಲಿ ಮೊದ್ಲು ಕೇಳೀನಿ ಮತ್ ಬರ್ತಾನ ಅಂದ ಮಾತರ್ತ
ನೀ ಬೇಕ ಲಾವ ಬೇಕಳ ಕಿಯ ತಾರಾವಪ್ಪ ನಾವು
ತಯಾರಿರ್ತಾನೆ ಬೈ ಎಲ್ಲಾ ರೆಡಿ
ನಾವ ಹೇಳ್ಬೇಕ್ರ ಬ್ಯಾಗ್ ಹಾಕೊಂಡು ಬರ್ತಾನ ಬ್ಯಾಕೊ ಬಂದ
ಹ್ಮ್
ಹ್ಮ್ ಮತ್ತೆ
ಸಾಲ ಆದ್ರು ಕೊಡು ರೊಕ್ಕರಾ
ನೀನಾ ಕೊಡ್ ನಮಗೆ ನನ್ಗೆ ಸಾಲ ಆದ
ಹ್ಮ್ ರೊಕ್ಕಾನು ಕೊಡಪ್ಪ ಯಾರ್ ನೀನು
ಎಟ್ ಬಂದ್ ಎಂಬತ್ ರೂಪಾಯಿ ಬಿಟ್ಟು ಬಂದೇ ಇಲ್ಲ
ಹ್ಮ್ ಬಂದಿಲ್ಲ ಇನ್ನ
ಹ್ಮ್ ಅಟ್ರಾವ ಬಂದವ ಎರಡ್ ರೂಪಾಯಿಯಿ ಬಂದಿಲ್ಲ
ಲೀ ಎಪ್ಪೋ ಪ್ಯಾನ್ ಮುರಿದಿ ಇಲ್ಲಿ
ಫ್ಯಾನ್ ಮುರಿದಿ
ಹೂ ಲೀ ಯಪ್ಪ
ಹಂಗ ತಿರ್ಸಾಕ ಹೋದ್ನ ದೋಸ್ತ
ಹ್ ಇದು ಕೆಳಗ ಇಡುದು ಟೇಬಲ್ ಫ್ಯಾನ್ ಎಷ್ಟ ನ ಹೈಟ್ ಇರದ ನೋಡಿ
ಹಾ
ಏನೋ ಗೊತ್ತಿಲ್ಲಪ್ಪ ಮುರಿತು ಫ್ಯಾನ್ ಹಾಕಿ
ಮತ್ತ
ಮತ್ತೆ ಏನಿಲ್ಲ
ಎಂಬತ್ತು ರೂಪಾಯಿ ಬಿಟ್ಟಿ ಬಂದೆ ಇಲ್ಲ ನನ್ಗೆ
ಹ್ಮ್ ಹ್ಮ ಇ ಪ್ರೊಸೆಸಿಂಗ್ ಬರ್ತಾವ್ ಅಂತೆ
ಎಂಬತ್ತು ರೂಪಾಯಿ ಬಂದಾವ್ನ ಎಂಬತ್ತು ರೂಪಾಯಿರ
ಬಂದವಲ್ಲ
ಫೋನ್ ಪೈಗಾ
ಹ್ಮ್
ಎಂಬತ್ತು ರೂಪಾಯಿ ಆದರೂ ಬಂದಲ್ಲ ನಿನಗ ನನಗೂ ಅಟ್ಟು ಬಂದಿಲ್ಲ
ಐದ ಟಾಸ್ಕ್ ಕಂಪ್ಲೀಟ್ ಮಾಡು ಬರ್ತಾವ
ಫೋನಿಂದ ಇದ
ಹ ಈಗ ಎಷ್ಟು ಮುಗಿದವ ಹೇಳು
ಮೂರ್ ಮುಯತಿಗ
ಈಗ್ ಮೂರು ನಾಲ್ಕು
ಮೂರ
ಹ ಇನಾ ಎರಡು ಕಂಪ್ಲೀಟ್ ಮಾಡೂ ಫಿಲಾ ಯು ಪಿ ಐ ಐ ಡಿ ಹಾಕ
ಯ ಆದ ಬರ್ತದ್ ಬಿಡು ಯು ಪಿ ಐ ಚಾರ ರೂಪಾಯಿ ಬರ್ತಾವ ಟಾಸ್ಕ್ ಕಂಪ್ಲೀಟ್ ಮಾಡ ಅಂದಾರ ನೋಡಿನಿ
ಹ್ಮ್ ಎರ ರೂಪಾಯಿ ಆದ್ಮಗ ಪ್ರೊಸೆಸಿಂಗ್ ಬೀಳುತಾವ ಎಷ್ಟ್ ಬೀಳ್ತಾವ ಗೊತ್ತಾಗಿದೆ
ಹ್ಮ್ ನಾಹಂತ್ರು ಹಾರುನೂರು ರೂಪಾಯಿದು ಬಯಸುದರ್ಸಿನಿ
ಹ್ಮ್ ಬೈ ದೀಡ್ನೂರ್ ಮೇಗ್ ಬರ್ತತ್
ಐದು್ ಖಾಲಿ ದಿೂರ್ ಅಷ್ಟೇ
ಇಪ ಎಲ್ಲಾ ಕಸು ಕೊಡ್ತಾರ ತುಮ್ರ ಅದಕ್ಕೆ
ಮತ್ತ ಏನ ಎಂಬತ್ ಮ ನೂರ ಇಐ ನಾಕ್ನೂರ ಅಂದ್ರದು ಮರ
ನೀ ನಿಂಗ ಹಚ್ಚಕರಲ್ಲ ಗೊಬ್ಬರ ಆದ ಮ ಗೊಬ್ಬರ ಚು
ಹ್ಮ್ ಅ
ಆಯ್ತಾ